ಹಲೋ ಹಲೋ ಪಂಡಿ ನಿಂಗೆ ಹೇಳಏ
ಎಲ್ನಾರ ಹೋಗಿ ಬಂದದ್ದು ಆಗ್ತ
ಎಂದದ
ಅಷ್ಟೇನೇ
ಸ ಮಾಡಕತ್ತೆ
ಹ
ಮಾಡಕತೆ
ಕುತ್ತಿನ ಮರ ಸುಮ್ಮ
ಹ ಮಾತಾಡತ್ತ ತು ಫಾಸ್ ಟಾಸ್ಕ್ ಮಾತಾಡಕತ್ತ ಯಾರ್ ಜೊತೆ ಯಾರಗ ಚಿಕ್ಕ ಅದರಗ ಐದು ಮುಗಸಿದಿ ಎಸ ಆಗವ್ವ ಈಗ
ಮೂರ ಆಗ್ಯಾವ
ಇಸ ಆಗ್ಯಾವ
ಮೂರ ಆಗ್ಯಾವ
ಮೂರ ಮ್ಯಾಲ ಇನ್ನೊಂದ ಆಪ್ಷನ್ ಬಂದೈತ ಏನ ಟಾಸ್ಕ್ ಅಲ್ಲ ಮ್ಯಾಲ ಇನ್ನೊಂದ ನಂತರ ಕೇಳುದು ಆಡಿಯೋ ಕೇಳುದು ಬಂದೈತಿ
ಇಲ್ಲ ಇವು ಐದು ಮಾಡಿಂದ ಕೊಡ್ತಾರಂತ ಅವರು
ಹೂ ಇವು ಮಾಡ ಸತೀಶಗೂ ಹಚ್ಚ
ಹೂ
ಸತೀಶಗ ಹಚಿದಂದರ್ ಬರ್ತಾವ
ಹೂ
ಹೂ ಅಣ್ಣಾ ನಾಷ್ಟ ಊಟ
ಊಟ ಮಧ್ಯಾಹ್ನ ಅಲ್ಲಿ ಅಕ್ಕಿ ಕಾಳ ಪ್ರೋಗ್ರಾಮ್ ಇತ್ತ ಅಲ್ಲಿ ಹೋಗಿದ್ದ್ಯಾ
ಎಲ್ಲಿ
ಅಲ್ಲಿ ಇಲ್ಲಿ ಅವ್ರ ನಮ್ಮ ಸಂಬಂಧಿಕರದ ಇತ್ತ ಅಲ್ಲಿ ಬಾಗಲಕೋಟೆದಾಗ
ಹಾ
ಅಲ್ಲಿ ಹೋಗಿದ್ದೆಪ್ಪಾ ಮಾಡಾಟ್ಟಂಗ ಆಯ್ತ ಯಾರು ಹುಡ್ಗುರ ಬಂದಿದ್ದಲ್ಲ ಮಂದಿ ಎಲ್ಲಾ ಹೆಣ್ಮಕ್ಳ ಇದ್ರು
ಹಾ
ಫಸ್ಟ್ ಏನ್ ಕೊಟ್ಟಿದ್ರು ಒಂದು ಚಮ್ಚೆ ಅಣ್ಣ ಉಂಡು ಸೀದಾ ಆಟೋ ಆತ್ತು ಬಿಟ್ಟಣ ನಾನ
ಹಾ ಹಾ ಯಾರು ನಿಮ್ಮ್ ಪಪ್ಪಾ ಮಮ್ಮಿ ಬಂದಿದ್ರ ಯಾನ್
ಇಲ್ಲ ನಮ್ಮ ಅವ್ವ ದೊಡ್ಡವ ಆಗಿ ಬಂದ ಹ್ಮ
ಹೂ ಹು ಹು ಮತ್ತ ಅವರು ಇದ್ರಲ್ಲ ಅವರ ಜೊತೇನೆ ಕುಂತಿದ್ರೆ ಮುಗಿತ
ಅವರ ಅವ್ರ್ ಜೋಡಿ ಎಲ್ಲಿ ಹೆಣ್ಣು ಮಕ್ಕಳು ಬೇರೆ ಗಂಡು ಮಕ್ಕಳು ಬೇರೆ ಗ
ಹಾಕೊಂಡ್ ಒಂದೆ ಕಡೆ ಒಂದ್ ಕಡೆ ಕುಂಡ್ರಬೇಕು
ಅಯ
ದೊಡ್ಡಾವ ಆಗ್ಯಾನ ಈಗ
ಮ ಅಲ್ಲ ದೊಡ್ಡವಲ್ಲ ಅಲ್ಲಿ ಗಂಡ ಮಕ್ಳ ಊಟ ಉಣ್ಣೋರ ಇಲ್ಲಪ್ಪ ಯಾರು
ಹ
ಊಟ ಚಾಲು ಆಗ್ಯದ ಕುಂದ್ರಾಕ ಯಾರು ರೆಡಿ ಇಲ್ಲ ಇರೋರೆ ಮನೆಯವರು ಅದಾರ ಅಲ್ಲಿ
ಬರೆ ಮನೆಯವರ ತುಂಬ್ಯಾರಲ್ಲಿ
ಕುಂದ್ರ ಅಂತ ಅನ್ಕೋತಾ ಕೋತ್ರಪ್ಪಾ ಫಸ್ಟ್ ವನ್ ಟ್ರಿಪ್ ಹೋಗ್ಲಿ ಬಿಡು ಸುಮ್ನೆ ಕುಂತೆ ನಾನು ಆ ಮಸೂತಿ ಮಂದಿನೂ ಬರ್ಲಿಲ್ಲ ಹೊರಗಿನ ಮಂದಿನೂ
ಹ
ಮತ್ತ ಆಮೇಲ್ ಒಂದ್ ತಾಸ ನೋಡ್ದ ಹನ್ನೆರಡುವರೆ ಒಂದಕ ಊಟ ಚಲೋ ಆಗ್ಯದ ಎರಡಕ ಮಂದಿ ಸಣ್ಣ ಬರಕತರ
ಹಾ
ಪಟ್ಟಣ ಕೂತು ಬಂದೆ
ಹ ಏನ್ ಬಿರಿಯಾನಿ ಇತ್ತ ಏನು
ಏ ಎಲ್ಲಿ ಬಿರಿಯಾನಿ ಮಾರಾಯ
ಹಾ
ಅಣ್ಣ ಸಾರ ಸುಕ್ಕಾ
ಹಾ ಹಾ ಹಾ ನನಪ್ಪ ಯಾರ ಬಾಳನಾ ಹಕಂಗ
ಆ
ಬಾಳನ ಹಾಕಲ್ಲ
ಹ್ಮ
ಹಾಕ ಬಕಾರವತ್ತು ಜಾವ
ಅ ಆಡ್ ಪೀಸಾ
ಹಾ ಬಡಿ ಸಾರು
ಹ್ಮ್
ಅದೇ ಅಲ್ಲ ಇಕ್ಕತಿ
ದ
ನ ಏನ ನಮ್ ಇದ್ರದ ಚಲ ಬಿಡ ಹ ಚಲ ನಮ್ಮ ಎ ತರಥ ಲಗ್ನ ಛಲೋ ಬೀಡು ಮ್ಯಾರೇಜ್
ಹ್ಮ್ ಇದೇನು ಅಡಗೆ ಚಲಗತ್ತಂದ್ರ ಏನ್ ಸ್ವೀಟ್ ಪಟ್ ಊಟ ಬಾರಿ ಹತರಾ
ಅದೇ ನಮ್ಮದು ನಮ್ಮ ಇದ್ರದ ಚಲೋ ಬಿುಡು ನಮ್ಮ ಇದ್ರಲ್ಲಾರು ಚಂದಾಗ ಆಗದೆ ಬೂಂಡಿ ಚಪಾತಿ ಅನ್ನ ಸಾರು ಬಜ್ಜಿ ಪಲ್ಯ ಮಾಸ್ತರ್ ರತ ನಿಮ್ಮ ಅದೇ ನಿಮ್ಮ ಅದ್ರ ಚಿಕ್ಕನ್ ಅಂದ್ರ ಎಷ್ಟ ಕೆಜ್ ಒಂದ್ ಮೂವತ್ ಕೆಜಿ ತಂದಿರ್ತಾರಾನ
ಯ ಜಾಸ್ತಿನೇ ಅದು ಫಂಕ್ಷನ್ ಪ್ರೋಗ್ರಾಮ್ ಇತ್ತು ಅದು ಇಬರು ನಡು ಯಾವ ಗೋಂದತ್ಕೋದಾರ ಏನ್ ಅಷ್ಟು
ಎರಡು ಅದೇ ಒಂದ್ ಹತ್ತತ್ ಸಾವಿರ ರೂಪಾಯ್ ಕೊಂದ ಇಪ್ಪತ್ ಸಾವಿರ ಒಂದ್ ಐದು ಸಾವಿರ ರೂಪಾಯಿ ಎಲ್ಲ ಬಂತು ಆಯ್ತು ಇಪ್ಪತ್ತು ನಿಮ್ ಮದ್ವಿದದ ಬಾಳ್ ಖರ್ಚಾಗಲ್ ಹುಡಪಾ
ಮದುವ ಅಲ್ಲೋ ಅದು
ಹಾ
ಮದವೆ ಅಲ್ಲದು
ಏನತ್ತು
ಅಕ್ಕಿಕಾಯಯ್ತು ಅದು ನಮ್ಮ ಮಂದಿಗ ಬಟ್ಟೆ ಮಾಡಲ್ಲ
ಹಾ
ಅದೇ ಒಂದು ಮಾಡಿ ಬಿಡ್ತಾರೆ ಬಟ್ಟೆ ಮಾಡಡ ನಮ್ಮ ಮಂದ್ಯಾಗ ಆದ್ರೆ ಈಗ ಮಾಡ್ಬಿಡ್ತಾರಪ್ಪ ಎಲ್ಲ
ಹಾ
ಯಾಡು ಮಾಡ್ತಾರೆ ಯಾರಿಗು ಏನನು ಹೇಳಂಗ ಇಲ್ಲ
ಹ್ಮ್
ಮತ್ತೆ
ಹೇಳು
ಮತ್ತ
ಹೇಳ್ಬೇಕು
ನಾ ಹೇಳ್ಬೇಕಲ್ಲ ನೀ ಹೇಳ್ಬೇಕು ನಮ್ಗ ಹೇಳಾರೆ ಎಲ್ಲ ಜಿಗ್ತಕ್ ಪಟ್ಬಿಟ್ಟೀ ನೀನ
ಎಲ್ಲಿಗ್ ಹೋಗಿನಿ
ಎಲ್ಲಿಗ್ ಹೋಗಿ
ಬರ್ತೀನೋ ಮರಾಯ ನಿಡಗುಂದಿ
ಹಾ ಹಾ
ಮತ್ತ್ ಎಲ್ಲಿಗ್ ಹೋಗಿನ
ಎಲ್ಲಿಗ್ ಹೋಗಿ ಅಡ್ಡ್ಯಾಡಕ್ ಹೋಗಿ
ಇಲ್ಲೊ ಮಾರಾಯ ಎಲ್ಲಿ ಅಡ್ಡ್ಯದಕ್ ಹೋಗಮ್ ಯಾರ್ ಅಂದ್
ಎಲ್ಲ ಗೊತ್ತದ ಆಳ ನಮಗ
ಆಕ ಪೋಟೋ ಹಾಕ್ತಿನೋಡ್ ನಿಮ್ ನೆಡಗುಂದೀದ
ಫೋಟು ಏನ್ ಹಾಕ್ತಿ ಬಿಡುವೋ ಮಾರಾಯ ನಿನ್ನೆ ಬಸವಣ ಎಲ್ಲ ಹೊ ಮಳಿನೆ ಕಟ್ಟದದ ಹೇಳತಿನಿ ಒಂದುವರಿ ಎರಡ್ ತಾಸ
ಮಳಿ ಒಜ್ಜ ಆಗೈತ್ ಅಂದಾ
ಅಯ್ಯೋ ತೆಳಗಲ್ಲಿ ಇದು ಗೊತ್ತನ ಟೆಂಗಿನಗಿಡಾ ಪೂರಾ ನೀರ್ ಒಂದ್ ಗೇಣ್ ನಿತ್ತಿತ್
ಆವಾ ವಾ ಅಂದ್ರ ಸ್ಟೆಪ್ಸ್ ತನಾ
ಸ್ಟೆಪ್ಸ್ ತನ ಅಲ್ಲೊ ಅದ್ರಾಗಿತ್ತ ತೆಳಗಾ
ಹ್ಮ್
ಹೊಡತಾ ಹೊಡದ್ರು ಒಂದುವರಿ ತಾಸ್ ಮಾಡಿ ಒಂದ ಲೆವೆಲ್ ಮತ್ತ್ ಕಡಿಮೆಲ್ಲ ಜಾಸ್ತಿ ಇಲ್ಲ
ಹ್ಮ ಹಾ
ಹೊರಕ್ ಹೋದ್ಯಾ ಅಂದ್ರ ಐದಾ ಸೆಕೆಂಡ್ ತೊಸಗೊತಿದ ನೋಡ್ ಅಂತ್
ಅಂತಾ ಪರಿ ಹೊಡೆದಂದಂಗಾತ್ ಮಳಿ
ಈಗ ಹೊಳ್ಳ ಮಾಡ್ ಆಗ್ಯದ
ಅಂದ್ರ ಬರ್ತ ಇವತ್ತನ
ಇವತ್ ಹಂತದ್ರಾಗ್ ಜೂನ್ ಏಳು
ಹಾ ಮಿರಗನ ಇವತ್ತ ಮೀರಗನು
ಏನೇನ ಗೊತ್ತಿಲ್ಲ ಒಟ್ಟ ಹೋಡ್ತಾ ಹೊಡಡ್ರಾ ಇವತ್ ಎಲ್ಲಾ ಕವರ್ ಆಗಕ ಕೂಡತದ ಮಳಿ
ಹಾ ಮೀರಗಾದ ಮಳಿ ಇರಂತರ್ ತೊ ಅದಕ್ ಅಂದ್
ಹ್ಮ ಅದಕ್ಕ ಮೊಬೈಲ್ ಪೊಬೈಲ್ ಚಾರ್ಜಿಗ ಇಟ್ಕೋಬೇಕ ಈಗ
ಹಾ ಚಾರ್ಜರ್ಲ್ಲ. ಹೆ ಇಲ್ಲ. ಕರೆಂಟ್ ತೆಗಲ್ಲ ಹಳ್ಳಿ ಆದ್ರರು ತೆಗಿತಾರ ಒಮ್ಮ್ರ ಎಲ್ಲ ಯಾರ ಆಗಂದಾಗ ಕೊಡ್ತಾರ.
ಏ ನಿನ್ನೆ ಮಳಿ ಮಳಿ ಮಳಿ ಪೂರ್ ಹೂಗುತನ ಕೊಟ್ಟ.
ಅದೇ ಗಾಳಿ ಬಿಸಕತ್ತತ್ತ ಅಂದ್ರ ಕರೆಂಟ್. ತಗದರ್ತಾನ.
ಹಾ.
ಗಾಳಿ ಏನಾರ ಬೀಸ್ಲಿಕ್ಕ ಅ್ರ ಬ ಮಳ ಬರಕತ್ತೈತೆ ಲೈಟ್ ಕೊಡ್.
ನೀನ್ನೇ ಹೇವಿ ಮಳಿ ಹೆವಿ ಗಾಳಿ ಗಾಳಿ ಇದ್ರು ಮಳಿ ಬರತ್ತಾದೋ ಬಸಣ್ಣ.
ನ ಅದಕ್ಕೆ ಗಾಳಿತ್ತಂದ್ರೆ ಕೊಡಲ್ಲ ಗಾಳಿ ಇತ್ತಂದ್ರೆ ಕೊಡಂಗ ಫ.
ಮೂರು ತಾಸು ಅವಳ ತುಲ್ಲ್ ಮಳಿ ಓಡದರಾ ಹ ಹಾ.
ಹ್ಮ. ಗಾಳಿ ಇತ್ತ ಅಂದ್ರ ಕೊಡಲ್ಲ.
ನಾ ಹೊಡೆದಿತ್ತ ನಿಮ್ಮಳಿ.
ಅಜ್ಜಗಿತ ಮಂಡತ್ಯ.
ವಜ್ಜಿ ಆಗ್ಯದ ಮಾರಾಯ ಮಳಿ.
ಹ್ಮ್. .
ಅಂದ್ ಮಧ್ಯಾಹ್ನ ಬಿಸಿಲು ಬಿದ್ದೈತಿ ಈಗ ಹೊಳಿ ಮಾಡಆಗ್ಯದ ಈಗ ಗಾಳಿ ಸಣ್ಣ ತಣ್ಣ ಬಿಡಾತದ ಈಗ. ಎವಾಗ ಹೊಡಿತದ ಗೊತ್ತಿಲ್ಲ ಹೊಡಿತದ ಮಳಿ.
ಗಾಳಿ ಬಿಸಾಕತದನ.
ಹ್ಮ್ ತಣ್ಣಗ ಗಾಳಿ ಬಿಟ್ಟಾದ.
ಹ್ಮ.
ಯಾವ ಹೊಡಿತದ ಗೊತ್ತಿಲ್ಲ ಹೊ ಹೊಡಿತದ ರೂಮ್ದ ಬರಂಗ ಬರದ ಗಾಳಿ ರೂಮದ ತಣ್ಣ ಗಾಳಿ ಬರ್
ಹ್ಮ.
ಹ ನಮ್ಮ ಈ ಗಾಳಿ ಬರಾತದ.
ಹ್ಮ. ನಾಳಿ ಹೋಗ್ಯಾನ ನಿನ್ನೀ.
ನೀನ್ನಿ ಹೋಗ್ಯನ ಅವನು.
ಹರುದ್ರ .
ಹ್ಮ್ ಹೌದನು.
ಹ್ಮ.
ಹೋಳಿ ಬರ್ತಾನೆನ್ನಲ್ಲ.
ಬರ್ತಾನ ಬ್ಲೇಜರ್ ಎಲ್ಲಿ ಇಟ ಹೋಗ್ಯಾನ್ ಅವ.
ತಗೊಂಡೋಗ ಏನ್ ಮಾಡ್ಯಣ.
ಇಲ್ಲ ವೈಟ್ ಅಂಗಿ ನೀನ್ ಕಬಡ್ಡ್ದಾಗ ಟ್ಟೋ ಅಂತ ಇದ್ದ ಇಡೋ ಅಂತ ಇದ್ದೆ.
ಹಾ ವೈಟ್ಂಗಗೆ ಕಬಡದಾಗ ಅದು ಬಿಡು.
ಬರ್ತನ.
ನೀ ಯಾವಾಗ ಬರ್ತಿ.
ಬರ್ತೇನ ನಾಳೆ.
ಒಬ್ಬ ನೀ ಅದಿನ ಮರಾಯ ನಿನ್ನೆ ರೂಮ್ದಾವ ಒಬ್ಬೋನ ಮಕ್ಕೊಂದಿನಿ.
ಬರ್ತನ್.
ಬಾ ಎ ಸದ್ದ ಒಂದ ತಾಸನ ಬರ್ತೀ.
ಹ್ಮ್ ನಾ ಇವತ್ತು ಬರಲ್ಲ. ನಾಳೆಗೆ.
ಹ್ಮ ಹ್ಮ.
ಹ್ಮ. ನಾಳಿಗ ಬರತೀನ.
ಏ ಕಟ್ ಮಾಡ್ಬೇಡ ಏ.
ಕಟ್ ಮಾಡಲ್ಲ ಹೇಳ. ಹತ್ತ ನಿಮಿಷ ಆಗಿಂದ ಕಟ್ ಮಾಡ್ತನ.
ಹಟ್ಟ ಹೋಗಿ. ಟಾಸ್ಕ್ ಹಾ.
ಹಾಂ ಎಸನ್. ಅ ನಿಮಿಷ ಆಗಿಂದ ಕಟ್ ಮಾಡ್ತೇ ನೀನು ಅಚ್ಚು ಸತ್ಯಾಗಚ್ಚ ಮಾತಡ ಆಮೇಲೆ ಅಶೋಕಂದ ಒಂದ್ ಮಾಡ್ಯಾರ ಅನ್ ನೋಡರು. ಯ ಕಾದಾರನ್ ಐದ್ ಕಾ ಕಾದಾರನ್ ಜೊತೆ ಐದ್ ಮಾತಾಡು.
ಐದ್ ಇರುದೇ ಐದ್ ಅದಾವ ಟಾಸ್ಕ್.
ಅದೇ ಒಟ್ಟೆ ಕಂಪ್ಲೀಟ್ ಮಾಡ್ಕೊ್ಬಿಡು ಕಂಪ್ಲೀಟ್ ಮಾಡ್ಕೊಂಡ ಅಂದ್ರೆ ಅಟ್ಟೇ ಬರ್ತ ಇನ್ನೊಂದು ಬಂದಿಲ್ಲ ನಂದ ನನ್ಗೆ ಟಾಸ್ಕ್.
ಇಲ್ಲ ಇದು ಒಂದೇ ಫಸ್ಟಗೆ ಇದ ಒಂದೇ ಕೊಟ್ರ ನಂಗ.
ನನಗ್ ಬಂತತ್ ನೋಡ ನನಗ ಅದು ಇನ್ನೊಂದು ಟಾಸ್ಕನ್ ಬಂತ.
ಹಾ.
ಸೆವೆನ್ ನೈಟಿ.
ಸೆವೆನ್ ನೈಟಿ ಹಾ.
ಹ್ಮ್. ಅಂತ ಮೊನ್ನೆ ಮೊನ್ನೆ ನಿಂಗ ಬಂತು.
ಯು ಪಿ ಐ ಹಾಕ್ಯನ ಏನ್ ಡೈರೆಕ್ಟ.
ಬರ್ತವ ಮಾಡ.
ಹಾ ಹಾ.
ಹ್ಮ.
ಬ್ಯಾಸರೋ ಮನ್ಯಾಗ್ ಅದು ಟೈಪ್ ಮಾಡಕ್.
ಹ್ಮ್ ಹ ಇಲ್ಲ ಮಾತಾಡ ಮಾತಾಡಿ.
ಆ ಟೈಪಿಂಗ್ ಮಾಡಕ್ ಬ್ಯಾಸ್ರ ಅದ. ಕನ್ನಡದಾಗ.
ಹ್ಮ ಅದು ಕನ್ನಡ ಹಿಂಗ್ ಮೈಕ್ ಇಡ್ಬೇಕು ಮೈಕ್ ಇಟ್ಟಗಸ ಒದಿರ್ ಬಿಡ್ಬೇಕ ಅದ ಏನಂತದಂಗಗೆ.
ಇ ಎರಡ್ ಸೆಕೆಂಡ್ ಒಂಬತ್ ಸೆಕೆಂಡ್ ಹೇಳಿರ್ತಾರ ಅದು ಇಟ್ಟ ಉದ್ದ ಆಗ್ತಾದಪಾ ಒಂದ್ ಪ್ಯಾರಾಗ್ರಾಫ್ ಆಗ್ತದ.
ಹಾ ಹ ಮತ್ತ. ಹಂಗ ಆತಲ.
ಹ್ಮ್ ಹ್ಮ್ ವಿದ್ರಾ ಮಾಡಿ ಅಂದಂಗ ಆಯತಿ ಈಗ ಎಂಟ್ನೂರು ರೂಪಾಯಿ.
ಹಾ. ಹಾಯ್ತ್ ನಾವು.
ಮತ್ತೇನ್ ಖರ್ಚೆ ತಗದ ಬಿ
ಯ ಅಗ ಡಾರೆರೆಕ್ಟ್ ಬಂದ ಬಿಡ್ತಾವ್ ಅಕೌಂಟ್ಗೆ.
ಹಾ. ನಮ್ದು ಲಿಂಕ ಇಲ್ಲ.
ಹ ಅಲ್ಲಿ ಬರ್ತೈತಿ ಲಿಂಕ್ ಇರ್ಲಿಕ್ಕೆ ಹಿಂದಗಡೆ ಅದು ಆಪ್ಷನ್ ಬರ್ತೈತಿ ಅಲ್ಲಿ ನೀನು ನಾ ಹೇಳುತ್ತೇನೆ ತಗೋ ನಾಳೆಗ ಬಂದ ನಿಂತಲ್ಲಿ ಬರ್ತೈತಿ ಅಲ್ಲಿ ನಿಮ್ದ ಇದ ಆಗ್ಬಿಡುದು ಮೊಬೈಲ್ ನಂಬರ್ ಇ ಎಷ್ಟ ಅದು ಏನಪ್ಪಾ ತಾಳಗಿಂದ ಏನಂತಾರೆ ಅದು ಯು ಪಿ ಐ ಐಡಿ. ಹಕ ಮು ಬಂದ ಬಿಡ್ತವ.
ನೋಡಮ್ಮ ನೋಡಮ್ಮ ಏನ ಆತಾದ
ಹಾ ಸರಿ ವಳ್ಳಿ ಹಾಕ್ಸ್ತೀನಿ ತಡಿ ನಾನೇ
ಹ್ಮ.
ಹ್ಮ.